ಹಲೋ
ಕಟ್ಟದ ಹತ್ತು ನಿಮಿಷ
ಹ ಹಾ ಕಟ್ ಮಾಡುದು ನಾನ್ ನಾ ನಾನ್ ನಾನ್ ಮಾಡ್ಬೇಕುಡ ಹಾ ನೋಡ್ಕೋತೇನೆ ನನ್ಗೆ ಹಾ ಮಾತಾಡ್ಬೇಕ ಹ್ಮ
ಅಲ್ಲ ಇಷ್ಟೇ ಫೋನ್ ಯೂಸ್ ಮಾಡ್ಬೋದಲ್ಲ ವರ್ಕಂತ
ರೀಲ್ಸ್ ಎಲ್ಲ ಇದ ನೋಟಿಸಿ ನೋಡ್ಬರತ್ತ
ಅದು ನಡೀತದೆ ಹಾ ತಳ್ಪತ ತಳ್ಪತ ಉ
ಯಾಕ ಒಂದೊ್ ಹಿಂಂಗಗೆ ಅದಾನ
ಮತ್ತ ಬೇಬಿ ಚ ಮಾಡ್ತ ಎ ಹ
ನ ಎಷ್ಟೇ
ಧ್ವನಿ ಇಷ್ಟೇ ಸಾಕಷ್ಟೆ ಊಟ ಮಾಡಿದೇ ಬೇಬಿ
ಹ ಸಫಿನ್ ನಟ್ಟು ಮಾತಾಡ
ನೆಟಗ ಮಾತಾಡತೀನಿ
ಮತ್ತೆನ್ ಸಮಾಚಾರ ಸೆಫೆ ಆರಾಮಲ್ಲ ಗಂಡ ಆಡ್ತಿ
ಯವು
ಮಾತಂತ ಆಡ್ ಸುದ್ದಿ ಕೇಳಳ್ತ್ ನ ಬರೀ ಹೂ ಅಂತೀನಿ ಮಾತಾಡ್ ಸುದ್ದಿ ಹೇಳ
ಏನಿ ಅ ಮಾ ಟೆಸ್ಟಿಂಗ್ ಮಂಡಡು
ಇ ಅಂದ ಬತ್ತ ಕೆಳ್ಸ ಮತ್ತೆ ಮೈತ್ ಕೆಷ್ಟ ಅಂತ
ಅಕಶ ಬುಂಡಮಾರ್ ಮಲ ಮೊಟ್ಟಮಾರ
ಶು ತುಾರ ಕೆ
ಹ ಪರಿವ ಈಗ ಮತ್ಕ
ಕಫೆ ತ ಚು ಬತ ಕ ಮ ಹ ಬೋಲ್ತ
ಹಾ
ಹ್ಮ್
ಹಾ ಾನಾಾಯಾಯ ಾಯ ಾಯ ಬ ಕತ್ತಾನಾಾಯ ಮೋಟ ಮಟ ಮಟ್ಟ ಭ ಮಾರಿ ಅದು ನೀ ಮಾರಿ ನೀ ಮಾರಿ ಮಟ್ಟ ನೀ ಮಾರಿ ಅದು
ರ್ ಕ ಚಲ್ರ
ಲಕ್ಷ್ಮಣ ರೆಡ್ಡಿ ಅವ್ರು ಏನ್ ಮಾಡರ್ತಾರೆ
ನ್ಡ್ ಫೋನ ಮಾತಾಡತ್ತಾರೆ
ಪನ ಮಾತಾಡಾತಾರನಾ
ಬಂದ್ ನೋಡಿಕೆಂತ ಕೊಡು ನಿಮ್ಮಾಯ ಮಾತಾಡದ್ ಮಾತಾಡದ ಲಕ್ಷ್ಮಣ ರೆಡ್ಡಿ ಮಾಡತ್ತನ
ನಂಗ ಬಂದಾಗ ಮಾತಾಡ್ಕೊ ಹ ನೀರ್ ಇವನ್ ಕೂಡ ಏನು ಹೋಗ ಮಾತ್ರ ಒಳ್ಳ ಶಫಿ ಓದದ ಬಗ್ಗೆ ಮಾತಾಡಿದಂದ್ರೆ ಎರಡ್ ಸಾವಿರ ಬರ್ತಾವ ಉಂಟ ನೋಡು
ಏನಂತ
ಸ್ಟಡಿ ಬಗ್ಗೆ ಮಾತಾಡಿದ್ರ ಎರಡ್ ಸಾವಿರ ಬರ್ತಾವಂತ ನೋಡು.
ಹ ಸ್ಟಡಿ ಬಗ್ಗೆ.
ಹ್ಮ್ ಓದದ್ರ ಎಜುಕೇಶನ್ ಯಕೆ ನಂದವಾಗ ಯಾರ್ಡ್ ಮಾಡ್. ಸ ಹ ಶಫೇ.
ಹಾ ಹೇಳುದು.
ಮಾತಾಡ್ ನಿಂದ ಉಳಷ್ಯ.
ಮುಂಜಾನೆ ಅಹಿಹೇ.
ಏನ.
ನಾವೆ ಮುಜೆ ನೀ.
ಏನು.
ನಾಷ್ಟಕಲ.
ನಾಷ್ಟಕ ಎಬ್ಬಿಸ್ದೆ
ಹಾ ಹ್ಮ್. ಎಲ್ಲ.
ಎಬ್ಬಿಸಬೇಕಾ ನೀ ಎಬ್ಬಿಸ್ತಿಯ.
ನಾ ಎಬ್ಬಿಸ್ತಿನ್ ಬಿಡು, ನಾಳೆ ಬೆಸ್ತೀನ್ ಬಿಡು ಅಂದೆ. ಇಲಿ ನ ರೂಮ ನಾಗೆ. ಇದು ಡ್ರಾಯಿಂಗ್ ಬುಕ್ ತಗಂಬ್ ಬರ್ತಿಂದ ಮಧ್ಯಾಹ್ನ.
ಡ್ರಾಯಿಂಗ್ ಬುಕ್ ತಗೊಂಡ್ ಬರ್ತವಿ ತಗೊಂಡ್ ಬಾ ತಗೊಂಡ್ ಬಾ.
ಇಲ್ಲ. ಹ ಗಣೇಶಧಾಮ. ಹ್ಮ
ಮತ್ತೆ ಆಕಾಶವಾಣಿ ಹಲೋ ಆಕಾಶವಾಣಿ. ಹಲೋ ಹಲೋ
ಬಾಕುಡ.
ದಿಲ್ ಖುಷ್. ಹಾ ಹಲೋ. ಹಾ.
ನೀ ಹುಡುಗಿ ತರ ಮಾತಾಡಿದಂದ್ರ ಒದ್ದ ಬಿಡ್ತು ತಿ ನೋಡು. ಯಾಕಮಾಡಿದಿ ಸರ್ಪ್ರೈಸ್.
ಇಲ್ಲಲ್ಲೆ ನೀನ್ ಸೌಂಡ್ ಕೇಳಿಸಲಾಗದಲ್ಲಾ ರಾತ್ರಿಡಿಸ್ಟರ್ಬ್ ಆಗ್ಲಕತದೆ. ಸುರಮಾ ಮಾಡಲ ನಡೆಯಲೇ ತನ್ನ. ಹಾ ಡಿಸ್ಟರ್ಬ್.
ಅವನಿಗೆ ಓದವಲ್ಲ ಅವ ಡಿಸ್ಟರ್ಬ್ ಹಾಲಕತ್ತದ ಹ್ಮ ಕೇಳಬಾರದು ಹ್ಮ್
ಏನಂತನ
ನಷ್ಟೇ ಬಂದ್ಲಾ
ಹಾ
ಹ ನಿಕಲ್ತಾಲೇ ಗಾಂಡು ಟಿ ಕೆ ಟಿ ಕೆ ಜೈಶೆಫೆ ಬಾತ್ ಕರ್ತ
ಟಿಕೆಟಿಕೆನೀ ಮಾತಾಡ್ ಕೂತ್ಕೊಂಡ್ರಲ್ಲಿ ನೀ ಮಾತಾಡ್ರಿ ನಂಗೆ.
ಹ್ಮ್ ಚಕ್ಕೆಗ.
ಹಾ
ಮತ್ತಲಬ ಈ ಕ್ಯಾ ಬೋಲತ ಭೈ ಉಷೆ
ಕ್ಯಾ ಹೊ ಲಕಾಯಿ
ಸಫಿಕ್ ಪಡಾಹಿಂಗೆ ಬಾದಮೆ ಮೇ ಬಾತ್ ಕರಿಂಗೆ ಜಾದಾ ಆತಿದೆಕ್ ಬೋಲ್ತ ರ ಯು ಪಿಎಸ್ ಸಿ ಪ್ರಿಪ್ರಷನ್ ಕೈಸೆ ಚಲ್ಲರೆಂಹೆ
ಎಜು ಎಜು ಎಜುಕೇಶನ್ ಪ್ರಿಪ್ರೇಷನ್ ಚೊಲೋ ನಡೆದಿದೆಲ್ಲ
ಹ್ಹ ಹ್ಹ ಯಾವಾಗ ಆತಿ ಯಾವಾಗೆಲ್ಲ ಕಾನ್ಸ್ಟೇಬಲ್
ಶಫೇ
ಹಾ
ಮಾತಾಡಲೇ
ಹಂಗೆ ಮಾತಾಡ್ಲತ್ತರಿ ಏನು ಮಾತಾಡ್ಲಿ ಗೊತ್ತಾಗಲ್ಲ ಗೆದ
ಯಾಕ ನಾಚ್ಕೆ ಬರಕೊಂತ ನನ್ ಮುಂದ
ನಾಚಿಕೆ ಇಲ್ಲ ಟಾಪಿಕ್ ಸಿಗಲಾಗೆದ
ಟಾಪಿಕ್ ನಾ ಕೊಡ್ಲಾ
ಹಾ ಕೊಡು
ದೆ ಹೊಲ್ಲಾಡರಿ
ಹಾ
ಓ ಬ್ಲಾಂಡ್ರ
ಹೋಮ್ಲೇನ್ ಡ್ರಿ ಹೋಗ್ಲೇನ್ ಡ್ರಿ ಕಮ್ಮ್ ಅದರ್ಸದ್ರತೆ ನಕ
ಮಾದಕ ಐಸ್ ಬೋಲೇ ನಹಿ ತುಜೆ ಮೈ
ಹ್ಮ
ಮತ್ಲಬ್ ಹಾ ಕ್ಯಾ ಬಾತ್ ಕರ್ನೆ ಬಾ
ರಬ ಸೀರಿಸ್ ಕ ರಿವಜನ್ ಕರಿಂಗೆ
ಕ್ಯಾಬೆ ಪಾಂಚ್ ಮಿನಿಟ್ ದೊ ಮಿನಿಟ್
ಒ ಸೀರಿ ಕ ರಿವೀಜನಕರೆಂಗೆ ಟಾಪಿಕ್ ವಚ ರೆಕ್ಕಿಂಗೆ ಸೀರಿಜ ಸಿ ಪಹಲಕ ಕ್ಯಾ ಕ್ಯಾ ಹೊತಿಗಾ ಸ್ಟೋರಿ
ಸ್ಟೋರಿ ಡಿಸ್ಕಶನ್ ಕರಿಂಗೆ
ಹಾ ರರಿಪೀಟ್ಿ ಮಲ
ಹಾ ರರಿಪೀಟ್ೇಗೆ ಕಲ
ಈ ದ ಮಿಟಮ ಬಾರ ಇವ ಬಾರ ಲಗತ ತತ ದ ಮಿಟ ಕಿದೆೇ
ಸ್ಪೀಕರ್ ಬರಲ್
ಸಗಬರ್ಲ ಕದಾ
ಹ
ದ
ಇಷ್ಟೇ ಸಣ್ಣ ಕೆೇಳ ನವು್ತತಿ ಶಫಿ ಧ್ವನಿ ಕೇಳ ಒಲ್ಲದಲೇ
ನನ್ನ ನಿ ಕೆಳಸಲ್ಲ ಆಗೇದ
ಹ ಇಲ್ಲಿ ಒಂದು ಏಳ ಅಷ್ಟ ಕೆಷನ್
ಹಲೋ
ಹಾ ಶಶಿ
ನಿನ್ ಧ್ವನಿ ಕೇಳಸಲ ಆಗ್ಯದ
ಇಲ್ಲ ಕೆಳ್ಸದಲ್ಲ ಸಣ್ಣಾಗ ಕೆಲ್ಸತ್ತ ಸ್ಪೀಕರ್ ಎಟ ಬರಿಬೇಕ ಅನ್ಕೊಂಡೆ ನಾನೂ
ಹ್ರ ಧ್ವನಿ ಸ್ವಲ್ಪ ಕಡಿಮೆ ಬರ್ತದ ಜಾಸ್ತಿಗ ಬರಲ್ಲ
ಹೌದಲ್ಲೇ
ಮತ್ ಜಾಂಜಿಗರಿ ಅ್ರನತ್ತ
ಹಾ ಜಾಂಜಗರಿ ಅಮ್ಮರ್ ಏನತಾನಂದ್ರೆ ಹೌನದ ಇದು ಫುಲ್ ಫಾರ್ಮಸಿ ಸ್ಟಡಿ ನಡಸ್ಯಾನ ಅವಾ
ಫರ್ಮಸಿ ಸ್ಟಡಿ ಹ ಏನು ಚದು ಆತ ನಾನೋಡು ಮುಂದೇನು ಆಗಲ್ಲ
ಷ್ಟಡಿ
ಭ ಹಂಗಲ್ಲ ಸ್ವಲ್ಪ ಸ್ಟಡಿ ಬಗ್ಗೆ ಮಾತಡಿದ್ರ ಜಗ್ಗ ರೊಕ್ಕ ಬರ್ತ ಅಂದ ಲ ಮಾತಾಡಕ್ ಹೋದ ನಾನ ನೀವ ಎಲ್ಲಿ ನೋಡಿದ್ರೆ ಕುಂಡಡ್ಷೆ ಅಂತ ಅ್ರ ಕುಂಡಿಡ್ಷೆ
ಅ ಅಂತದ್ ಏನಲ್ಲ ನಾನ ನಾ ನಮ್ಮ ಟೆಂತ್ ನ ಬಹಳ ಕಷ್ಟ ಪಟ್ಟಿದೆ ಬಹಳ ಕಾಪಿಕ್ಲ್
ಹ್ಮ್ ಕಾಪಿ ಕಾಲ ಕಷ್ಟಪಟ್ಟಿದೆ ಯಾಕಂದ್ರ ಕಾಪಿ ಮಾಡಿ ಬೇರೆ ಹುಡುಗಲ್ಲ
ಟೆಂತ್ ಇದ್ದಾಗ ಕರೆನಲೆ ಟೆಂತ್ ಇದ್ದಾಗ ಬಹಳ ಗೊತ್ತಾಗಿದ
ಎ ಯುಪಿಎಸ್ ಸಿ ಬುಕ್ ರೆಫರ್ ಮಾಡ
ಟೆಂತ್ ನಾಗ ರಿಸಲ್ಟ್
ಶಫೆ ದಸ ಮಿನಟ ಹೂವಾ ರೇ ಹ್ಮ ಕಟ್ ಮಾಡಿದ